ಹಲೋ ಹಾ ಸ
ಆರಾಮ್ ಆಶತ
ಹಾ ಆರಾಮಸಿ
ನಾನು ಆರಾಮದೇ ನೋಡ ಏನ್ ಮಾಡಾತಿ
ನಾ ವಾಫ ಶವೀಕಲಿತಲ್ಲಾ
ಹೌದ
ಹ್ಮ್ ನೀವ
ನಾನು ಆಫೀಸ್ ರರುಟಿ ಮಾಡಿದ್ದೆ ಇವತ್ತ ಮನ ಆಾಗಿದ್ದೆ
ಹೌದಾ
ಮ ನಮ್ಮ ಮನಿಯೊಳಗ ಅದಕ್ ಸುಟೆ ಮಾಡಿದ್ದೆ ಪೂಜೆ ಮುಗಿಸಕೊಂಡ. ಇಲ್ಲೇ ಹೊಲಕ್ ಬಂದಿದ್ವಿ ನಮ್ಮ್ ಹೊಲ ಆಯ್ತಾ.
ಚೆಲಕ್ ಹೋಗಿರಿ.
ಹಾ ನಮ್ದ್ ಹೊರ ಆಯ್ತಾ ಹೆಸರು ಹಾಕಿದ್ರ. ಅದಕ್ಕ ಹೆಂಗ್ ಟ. ತ ಇಲ್ಲಿ ನೋಡ್ಕೊಂಡ್ ಹೋದ್ರ ಅಂತಂದ ನಾನು ನಮ್ಮ ಇನಿಯರ ಎಲ್ಲಾರು ಬಂದಿದ್ದೀ ನಿ ಮಣ್ಣಾರದು
ಹೌದಾ ನಳೆಯದು ಹಾಗೇ ತನ ಇಲ್ಲ
ಹಾ ಮಳಿ ಒಂದ್ ಎರಡ್ ಮೂರ್ ದಿನದ ಹಿಂದ ಆಗೇತಿ ಮತ್ತೆ ಇವತ್ತೇಏನಿಲ್ಲ ಬಿಸದ ಇತ್ತು ಇಷ್ಟೋ ಮಠ ಈಗ ಸಂಜೆ ಹತ್ತಾ ಹೇಳಳ್ಕಂದಿದಿ
ಹೌ ಹೆಸರು ಕ ಹೋಗತೀರಣ
ಹ್ಮ್ ಹೆಸರು ಹಾಕ ನಾವೇ ಊಟ್ಟೆ ತಿ ಒಂದಸಣ ಹ್ಮ್ ಹ್ಮ್ ಹ ಹೊಊಟ್ಟೆ ಸಣ್ಣ ಸಣ್ಣ ಗಿಡ ಐತಿ ಇನ್ನು ಕಾಯಾಗಲ್ಲ ಹಾ
ಹ
ಡ್ ಹೊಲ್ದಾಗ ಏನಾಗ್ತಾರ
ಸ ಹದ ಜಾಸ್ತಿ ಜವಾನ ಹಾಕ್ತಾರೆ ಬಿಟ್ರ ಕಡ್ಲಿ ಶೇಂಗಾ ಕುಸುಬಿದು ಕಡ್ಮ ಜಾಸ್ತಿ ಕಡ್ಲೆ ಹಾಕ್ತಾರೆ ಕಡ ಶೇಂಗರ ಜಳ
ಹೌದಣ ನಮ್ದು ವನ್ನೇ ಪೀಿಕ ಹೆಸರಾಗಗ್ತದೆ ತಾರಾ ದಸರ್ ಹಾಕಿ ತ ಹಾಕೊಂಡ್ ಆಮೇಲೆ ಎರಡನೇ ಪಿಾಜ್ ಹಾಕ್ತಾರ ಕಡ್ಲಿ ಹಾಕ್ತಾರಾರ್ ಕಡ್ಲಿ ಇಲ್ಲ ಗೊಂಜಾಳ ನಮ್ದು ಹೋದ್ ವರ್ಷ ಗಂಜಾಳ ಹಾಕಿದ್ರ ನೀರ್ ಕಡಿಮೆ ಇತ್ತ ಅದಕ್ಕ ಗಂಜಾಳಕ್ ನೀರ್ ಏನ್ಡತಿ ಅಂತಂದ ಮಂಜಾಳ ಹಾಕಿದ್ರ.
ಚಲೋ ಬಂದಿಸತ.
ಹ್ಮ್ ಚಲೋ ಬಂದಿತ್ತ ಹಮಸೆ ನೀರ್ ಇಲ್ಲಾಂದ್ರೆ ಇದದು ಬಿಡ್ತಾರ ಕಿನಾಲದ ಅದಾವ ನೀರ್ ಬಿಟ್ಟಿರ್ತಾರ. ಹ ಚಲೋ ಆಗ್ತದ ಮಳೆ ಬರ್ಲಿಿಕಂದ್ರ.
ಹ.
ನಿಮ್ ಸಡ್ಕ ನಾಲ ಅದು ಅದಾವನ.
ನಾವದು.
ಹೌದಣ ಹಾ
ಮಳೆ ನೀರಿಗೆರಿಗೆ ಕಾಯ ಕೊೊಡ್ತಾ ಬೊಂಡ ನ
ಹೌದಾನ
ಈಗ ಈ ಕಿನಾಲ ನಮ ಸಾಕ್ಷಿ ನಮ ನಮ್ಮ ಅಣ್ಣನ್ ಮಗಳದವಳ ಕಿನಾಲ ಐತಿ ಅಂತಂದ ನೋಡೋಡಿ ಬಂದ್ಲು ಕಿನಾಲ ಇಲ್ಲ ನೀರ್ ನೀರ್ ಬಿಟ್ಟ ಇಟ್ಟ ಬಿಟ್ಟಕ್ ಚಲೋ ಆಗಿರ್ತಾವ ನೀರಾಗ ಆಟ ಆಡಾಕದ ಚಲೋ ಇರ್ತತಿ ಕಡ್ಲಿ ಇದ್ದ ನೀರ್ ಇರ್ತ ತಗ ನೀ ಕೇರಳ
ಹಾ ಹ್ಮ್
ಮತ್ತೆ ಈಗೇನ್ ಹಾಕ್ಯರಿ ನಿ್ಲ್ದಾಗ
ನ ನರ ಹದದು ಜನಸ
ಹ
ಹ
ಏನ್ ಹೊುಟ್ಟಿದ್ದಾನ
ತಲೀಫ್ ಸ್ವಲ್ಪ ಹಟೈು ಯಾಕಂದ್ರೆ ಮಳಿನೇ ಇಲ್ಲ ನ ದದುಸಲ ಜಾಸ್ತಿ ಐತಿ
ಹ್ಮ್ ಜೂನ್ ಜೂನ್ಕ್ ಸ್ಟಾರ್ಟ್ ಆಗ್ಬೇಕಿತ್ ಮಳಿ ಜೂನ್ ಮು್ಯಾಾಕ ಬಂದ್ರು ಮಳಿ ಇಷ್ಟ ಸ್ಟಾರ್ಟ್ ಆಗತಿಲ್ಲ ಮಳೆ ಬಂದ್ರ ಕರೆಕ್ಟ್ ಇದಾಗ್ತತಿ ಮಳಿನ ಬರಾತ್ಲಿ ಸತಿ ಏನ್ ಮಾಡ್ತತ ಇನೊನ್ ಆತಾರ ಎಲ್ಲಾರ
ಹೌದು ನಮ್ದು ಸಸ ಕೋಷ್ಟ ಮುಟ ಇತ್ತು ಜಾಸ್ತಿ ಏನ್ ಮುಟ್ಟೆ ಇಲ್ಲ
ಹಾ
ನ ಇಲ್ಲಲ್ಲ ಹಾಗ ಜಾಸ್ತಿ ಈಸಾಯಿ ಮಳಿ ಬರ್ತೈತೆ ಇಲ್ಲೋ ಬತ್ತಾ
ಹ್ಮ್ ಮಳಿನ ಮಳಿ ಮಳಿ ಮಳಿ ಅನ್ನತಾರೆ ಎಲ್ಲಾರು
ಹ್ಮ್ ಮಳೆಗಾಲಲ್ಲಐದೆ ಹೆೆಚ್ಚಾನ ಹೆಚ್ಚು ಮಳೆ ಆಗುದು ಬಟ್ ಮಳೆ ನ ಇಲ್ಲ ಅಪ್ಪ ನಿಶುಲ್ಕೇ ಪಟತಿ ಹ್ಮ್
ಇಷ್ಟೊತ್ ಈಗ ಅಲ್ಲೇ ಮಳೆಗ ಎಲ್ಲ ಸ್ಟಾರ್ಟ್ ಆಗ್ಬೇಕಕ್ಿತ್ತ
ಹಾ
ಮಳೆಿನ ಬರತಿಲ್ಲ
ಆಯ್ತಾ ಜಾಸ್ತಿ ಹೆಸರಾ ಹಾಕ್ತರ
ಹ್ಮ್ ಎಲ್ಲಾ ಜಾಸ್ತಿ ಹೆಸರ ಇಲ್ಲ ಎಲ್ಲಾ ಸುತ್ತಮುತ್ತ ಎಲ್ಲಾ ಹೊಲ ಆದಾಗ ಹೆಸರು ಅದಾವ ನೋಡ ಬೇರೆ ಕಡೆ ಏನುೂ ಇಲ್ಲ ಎಲ್ಲಾರೂ ಹದಸರ
ಮ ನೀನ್ಾದ್ರ ಕಸ ಕೇಳ
ಏ ನಾವೆಲ್ಲ ಹೋಗಲ್ಲ ನಾವು ಸ್ಕೂಲ್ ನ ಇದ್ದಾಗ ಸೂಟಿಗದು ಬರ್ತಿದ್ವಿ ಹೊಲಕ್ಕ ಏನಾರ ಹತ್ತಿ ಬಿಡ್ಸ ಇದ್ರ ಬರ್ತಿದ್ವಿ ಕಳೆ ತಗು ಎಲ್ಲ ಮಾಡ್ಯವಾಗೆಲ್ಲ ಈಗೆಲ್ಲ ಮಾಡಲ್ಲ ಈಗ ಕೆಲ್ಸ ಕೊಂಡ್ತಿಂದ ಹೊಲಕ್ ಅಕ್ಕ ಬರೋ್ ಬಿಟ್ಟೆ ಈಗೆಲ್ಲಾ ಮಷಿನ್ ಬಂದ್ಬಿಟ್ಟಾವಲ್ಲ ಹೆಸರು ಹಳ್ಯಾಗಿ ಬರ್ತ ಇದ್ವಿ ಅವಾಗ ಈಗ ಹೆಸರು ಹರಯಕು ಪಂ ಬರೋದೇ ಇಲ್ಲ ಯಾರು ಎಲ್ಲಾ ಮಷಿನ್ ಹಚ್ಚ ಬಿಿಡ್ತವಾರ ಮಷಿನ್ ಮಷೀನ್ಿಗೆ ರೊಕ್ಕ ಕೊಟ್ರ ಮತ್ತ ಅವ ಬರ್ತಾವ ಯ ಹಾಳ್ ಕರ್ಕೊಂಡ್ ಬರೋದೇ ಇಲ್ಲಿ ಆನೆೆಲ್ಲ ನೋಡ್ಕೊಂತ ಕುಂದ್ರೋದುಂತ ಂದು
ಅಂದ್ರೆ ಮಷಿನ್ ದಿಂದ ಸುಲ್ಕಾರ ಮಾಡತ
ಹಾ ಮಷೀನ್ಿಂದನ ಬಿಡ ಇದ ಹಕಾರ್ಲ್ಲ ಈಗ ಎಷ್ಟು ಕೋಣ ಮಷೀನ್ ಬಂದ್ಬಿಟ್ಟು ಅ ಒಂದ್ ತಾಸ ಎರಡ್ ತಾಸನೇ ಮುಗ್ದ್ ಬಿಡ್ತೈತಿ
ಚ ಬಿಡವಾ ಮೊದ್ಲೆಲ್ಲಾ ಹಂಗ
ಕಕೊಂತ ಕುೊಂಡಿರ್ಬೇಕಂದ್ರ ಬಾಳ ಮತ್ತ ಅವ್ರ ಪಗೆಲ ಕಾಯ್ಕು ಅಂದ್ ಕುಂದ್ರೆ ಮ ಬೆಳಿಗ್ಗೆಿಂದ ಸಂಜೆ ಮಠ ಇರ್ಬೇಕಕ್ ಅವ್ರರು ಕೂಡ
ಹೌದು
ದಿಂದ ಮುಗಿಯಲ್ಲ ಒಂದ್ ವಾರ ಗಟ್ಲೆ ಹಿಂಗ ಹೋಗ್ತೇತಿ ಮದ ಮಷಿನ್ ಆದ್ರೆ ಒಂದ್ ಎರಡ್ ತಾಸ ಹಾಕದಕ್
ಹ್ಮ ಹೌದು ಈಗೆಲ್ಲಾ ಟೆಕ್ನಾಲಜಿ ಎಲ್ಲ ಮು ಬಾ ಮಾಡ ಎಲ್ಲ ಬರೆ
ಎಲ್ಲಾ ಮಷೀನ್ ಎಲ್ಲಾನು ಮಷಿನ್ಗ ಅವಾಗ ಗೊಬ್ಬ್ರ ಹಾಕಾಕ ಎಲ್ಲದಕ್ಕೂ ಬರ್ತಿದ್ವಿ ಹೀಗ ಅದಕ್ಕೂ ಬರಲ್ಲ
ಈಗೆಲ್ಲಾ ಮಷೀನು ಟ್ಯಾಕ್ಟರು ರೆಂಟಂತ ಜಾಸ್ತಿ ಆಗುತ್ತಾದದು ಎಲ್ಲಿ ಮನುಷ್ಯಿಗೆ ಕೆಲ್ಸ ಮಾಡಿ ತ್ರಾಸ ಆತ
ಅದ ಪಾಪ ಕೆಲ್ಸಕ್ ಹೋಗರ ಹೆಣ್ಮಕ್ಳ ಅಂತ್ರು ಕೆಲ್ಸ ಕೆಲ್ಸ ಅನ್ನೋದ ಅವ್ರಿಗೆ ಪಾಪ ಕೆಲ್ಸಾನೇ ಇರದ ಅವ್ರಕ್ಕೆ ಮೆ ಬರಿ ಮಷಿ ನ್ ಮಾಲ್ ಮಷಿನ್ ಮೇಲೆ ನಡೆಸ್ತಾರ ಅವ್ರಗ್ ಯಾರು ಕೆಲ್ಸ ಹೇಳೋದೇ ಇಲ್ಲ
ಹ್ಮ್ ನಿ ಯಾರನ್ ಪಾಪೋದುಡ ಹ ಹೊಲಿನಪೆಇದ್ದವರು ಹ ಬ
ಹ ಅಲ್ಲದ ಎಲ್ಲ ನೋಡ್ ಮಾಡ್ಕೊಳೋರೆಲ್ಲಾ ಈಗ ಸುಮ್ಮ ಅಲ್ಲೇ ಬೇರೆ ಬೇರೆ ಕೆಲ್ಸ ನೋಡ್ಕೊ ಹತ್ಟಾರ ಹೋಟೆಲ್ನಾಗ ಊಟ ಅಡ್ಗ ಮಾಡೋದು ಹ ವ್ಯೂ ನೋಡ ಳತ್ ಬಿಟರ್ ಕೆಲ್ಸ
ಹೌದಾ ಹಾ
ಹ್ಮ್
ಹ್ಮ
ಒಂದ್ ನಿಮ್ ಕಡೆ ಹೆಸರು ಒಬ್ರು ಯಾರು ಹ ಕದ ಇಲ್ಲ ನೀವುಆತ ನೀವ್ ಹಾಕಲ್ಲ ಏನ ಹೆಸರು ಯಾರು ಹಾಕಲ್ಲ
ಹೆಸರು ಹಾಕ್ತಾರ ಬಟ್ ನಾವ್ ಮಕ್ಕಳು ಅಂದ ಕಡಿಮೆ ಅಲ್ಲ ಅದಕ್ಕೆಲ್ಲ ನೀರ್ ಜಾಸ್ತಿ ಆಗೇಕಲ್ಲ ನಾ ಕಲ ಯಕಂದ ತ ನೀರಾವ ಸೌಲಭ್ಯನ ಇಲ್ಲ ಅಷ್ಟೆಲ್ಲಾ ಖರ್ಚು ಮಾಡಿ ಹಾಕ ಕಷ್ಟ ನಮಕ್ ಇದು ಇಲ್ಲ
ಹ್ಮ್
ಹಾಗಾಗಿ ನಾವು ಯಾವ್ದ ಪಡ್ತತಲ್ಲ ಅಷ್ಟ ಇ್ದತ
ಹ್ಮ
ಮತ್ತೆ ನಿಮ್ಮ ಅಪ್ಪರೆಲ್ಲಾ ಹೊಲ್ಕಳದ ಹೋಗ್ತಾರನಾ
ಹ್ಮ್ ಮನ್ ಆಾಗದೆ ಹೊಳ್ಳಕ್ಕೆ ಹೋಗ್ತಾರ ನಾವ ಇದು ಹೆ ಚ ಹೆಚ್ಚ
ಹ್ಮ್ ನೀನ್ ಹೊಲಕ್ ಹೋಗಿಯ ಇಲ್ಲ ಸ ಸಣ್ಣಕ್ಿದ್ದಾಗಾದ್ರ
ಆದ್ರೆ ಈಗ ಕೆಲ್ಸ ಕೊಂಡೇವಲ್ಲ ಈ ಹೊಲಲ್ಲಡಿ ಹ್ಮ ಬಿಸಿಲು ಬಿಸಿಲು ಬಿಸಲಾಗ್ ಕೆಲ್ಸ ಆದ್ರ ಮ ತೌದ ಇಲ್ಲ ಹ
ಹಾ
ಹ್ಮ ಅ ಮದಲವೆ ಎಲ್ಲಾ ಮಸ್್ಮ ಹಾ ಆತ ಇತ ಚಕಡಿ ಇಐ ಅದ ಳೆದು ಹುಡಿದದುಂ ಹರ ಅದು ಎಲ್ಲ ಆಗಾಂಗ ಅಪ್ಪಾ ಅ್ಣ
ನಾವು ಬಾಡಿಗೆ ಯಾರ ಕರೆ ಹೇಳ್ಬೇಕಂದ್ರೆ ಅದು ರೊಕ್ಕ ಜಾಸ್ತಿ
ಹೌದು
ಹ್ಮ್
ಹನ್ ಹೇಳು ಎಲ್ಲ್ದಾರಲ್ಲಾ
ಹ್ಮ್ ಹ್ಮ್ ಅವ್ರ ಮೊದ್ಲಿನವ್ರ ಕಾಲ್ದವರ ಆದ್ರೆ ಅವ್ರ ನೋಡ್ಕೊಂತಾರ ಈಗಿನವ್ರ ಯಾರ್ಗು ಕತಾಗಲ್ಲ ಸಾ
ಹ್ಮ ಹ್ಮ ಹ
ಹ್ಮ್ ಹಳ್ ಬನ್್ರಿ ಒಂದ್ ಫೋಟ
ಮದಂದ ಇದು ಲೈಫ ಮಸ್ತ್ ನಾವ್ ಚಕ್ರನ್ ಮೊದ್ಲು ಹೊರಯಕ ಹತಿದ್ವಿ ನ ಚ ತಯ ಹರತ ಮೆನ್ಸನ್ ಕ ಎದು ಹರ ಕಲ್ಲಿ ಎಲ್ಲ ಮ. ಎಜ ಹೋದ ಅದ್ರೋಗ ಫಸ್ಟ್ ಕುತ್ಕೊಂಡ್ ಊಟ ಮಾಡ್ತಿದ್ವಿ ಅಲ್ಲಿ ಒಂದು ಹತ್ತು ಹದ್ಿನದು ಆಮೇಲೆ ಮತ್ತ ಕೆಲ್ಸ ಮಾಡ್ತಿದ್ವಿ ಹ ಮತ್ತ ಮಜ ನ ಸಮಧೇ ಆಯತ ಅವರಿಗೆೇಕು. ಬಟ್ಟ
ಹೌದೇನಾ ನಾವ ಎಲ್ಲ ಬೆಳಿಗ್ಗೆ ಪಾಳೆ ಹೋಗ್ತಿದ್ವಿ ಬೆಳಿಗ್ಗೆ ಪಾಳೆ ಅಂತ ಅಂತಿದ್ರೆ ಹಸಗ್ನಯಾಗ ಐದ್ ಐದು ವರ್ಷ ದೆ ಆರು ಗಂಟೆೆಗೆ ಹಿಂಗ ಹೋಗೋದ ಎಂಟ ಎಂಟುವರೆ ಬರೋದು ಇಪ್ಪತ್ತೈದ್ ರೂಪಾಯಿ ಅವಾಗ ಇತ್ತೈದು ರೂಪಾಯಿಾಕ್ಡ್ಕೊಂಡ್ ಬಕೊಂಡ್ಗತಿದ್ವಿ
ಈಗ ಹೆಂಗತಿ ಗೊತ್ತಾ ಹಾ
ಹೆಸರು ಬಿಡ ಸಾಕ ಅದು ಹೋಗಕ್ತಿದ್ವಿ ಹ್ಮ್
ಈಗ ಮಂಜಲಿ ಪಾಳೆ ಆಮೇಲೆ ಮಧ್ಯಾಹ್ನದ ಕಾಳೆ ಅಂತ ಹೇಳಂತರ್ಥ ಅದು ಮುಂದ ಕಾಲೇಜಿನ್ ಒ ಮುೂರು ಸಂತ ಫಸ್ಟ್ ಕೆಲ್ಸ ಆದಮ್ಮೇಲೆ ಎಡ್ನೇ ಪಳೆ ಮುನ್ನೂರ ಅಂತ ಟೋಟಲ್ ಅವರು ಒಂದ್ಲೋ ಆ ನೂರು ರೂಪಾಯಿ ಐ
ಅವಾಗೆಲ್ಲಾ ಇಪ್ಪತ್ತೈದು ಐವತ್ ಅವಾಗೆಲ್ಲಾ ಅದಕ್ಕ ಜಾಸ್ತಿ ಅನ್ಕೊಂಡ್ ಹಕಿದ್ವಿ ಈಗ ಮುನ್ನೂರು ರೂಪಾಯಿ ಕೊಟರು ಹೋಗಲ್ಲ ಯಾರು
ಅ ಬೌತಡ್ನ್ ಮಸ್ತ ಒಗಲ್ಲ ಹ ಚಲೋ ಬಿಡ ಸುಮ್ಮ ಕೆಲಸ ಅಪೇಷೆದು ಬಹ ಸುಂದರ ಹ ನೋ
ಅದ ಅಂತ ಬೆಳಿಗ್ ಅದು ಬಿಸ್ಲಾಗಿ ಮಾಡಲ್ಲ ಬೆಳಿಗ್ಗೆ ಟೈಮ್ ಹೋಗ್ ಬರ್ತಾರ ಮತ್ ಸಂಜೆಕ್ ಮಧ್ಯಾಹ್ನ ಮೇಲೆ ಅದು ಸಂಜೆಕ್ ಹಿಂಗ ಹೋಗ್ತಾರ
ಹೌದು ಅವ್ರ ಚಲೋ ಅಲ್ಲ
ಹ್ಮ್ ಹ ಅದು ಎರಡೆರಡು ಎರಡೆರಡು ಪಾಳೆ ಅದಂಗ ಆಗ್ತಾವ ಚಲೋ ಅವರು ಬಾರಿ ದುಡಿತಾರ ಹ್ಮ್ ಮತ್ತೆ ಹೆಣ್ಮಕ್ಳಕ್ಕಿನಾಗ ಗಣ್ಮಕ್ಳಗ್ ಜಾಸ್ತಿ ಅಮೌಂಟ್ ಇರ್ತದ ಅದಕ್ ಹೆಣ್ಮಕ್ಳಿಗೆ ನೂರು ರೂಪಾಯಿ ಹೆಣ್ಣ ಮಕ್ಳು ಎರಡ್ ನೂರು ಇರುತ್ತದೆ ಡಬಲ್ ಪೇಮೆಂಟ್ ಇರ್ತತಿ ಹ್ಮ ಸೇಮ್ ಸೇಮ್ ಅವರ್ಗ್ ಕೆಲ್ಸಾನ ಇರ್ತತಿ ಅವರು ಎಷ್ಟ ಮಾಡ್ತಾರ ಇವ್ರು ಅಷ್ಟ ಮಾಡ್ತಾರ ಅವ್ರಗ ಜಾಸ್ತಿ ಹಿಂಗೆ ಇರ್ತೀತೆ
ಹೌದಾ ಅದೇ ಏನೋ
ಗುತಗಿ ಅಂತಂದು ಹೋಗ್ತಾರ ಕೆ ಜಿ ಕಟ್ಲೆ ಮಾಡಿ ಕೊಡ್ತಾರಲ್ಲ ನ ಅವ ಕಾಂಪಿಟಷನ್ ಮೇಲೆ ಬಿಡಸ್ತಾರೆ ಎಲ್ಲಾರೂ
ಅಂದ್ರೆ ನಾವ್ ಎಷ್ಟ ಎಷ್ಟು ಜಲ್ದಿ ಜಲ್ದಿ ಮಾಡ್ತೇವಿ ಅದನ್ನ
ಹಾ ನಾವ್ ಎಷ್ಟ್ ಹಿಂಗ್ ಇಷ್ಟ್ ಕೆಜಿ ಇಷ್ಟ ಎಷ್ಟ ಅಮೌಂಟ್ ಅಂತಂದು ಹಾಕಿರ್ತಾರ ಅವ್ರೆ ಅವಾಗ ಅವ್ರಿಗೆ ಎಷ್ಟು ಒಂದ್ರ ನಾವ್ ಜಾಸ್ತಿ ಬಿಡಿಸಬೇಕಕ್ ನೀ ಜಾಸ್ತಿ ಬಿಡಸ್ಬೇಕು ಅನ್ನೋದ ಇರ್ತೇತಲ್ಲ ಹಂಗಾಗಿ ಅವಾಗ ಯಾರನುೂ ರೆಷ್ಟಗಿಷ್ಟು ಏನು ಮಾಡಲ್ಲ ಅವಾಗ ಅವರು ನೀರ್ ಕುಡ್ಯಾಕ ಕುಂದ್ರಲ್ಲ ಹಂಗ ಕುಂದರ್ಲಂಗ ಜಾಸ್ತಿ ಜಾಸ್ತಿ ಎಲ್ಲಾ ನಮ್ ದೊಡ್ಡವರದು ಹೋಗ್ತಾರಲಾ ಯಕ್ ಎಷ್ಟು ನೂರ್ ಒಂದೊಂದ್ ಕ್ವಿಂಟಲ್ ಎಲ್ಲಾ ಬಿಡಸ್ತಾರಂತಾರ ಒಂದೊಂದ್ ದಿನಕ್ಕೆ ನಮ್ ಕೈ ಯಾಗ ಅಂತು ಆಗಲ್ಲ ಒಂದೊಂದ್ ಕ್ವಿಂಟಾಲ್ ಅದು ಬಿಡಿಸಕೊಂಡ್ ಬರ್ತಾ ರ ಅವ್ರ ಬೆಳಗ್ಗೆ ಹಿಂಗ ನಸಾಕನಾಗ್ ಹೋಗಿ ಸಂಜಿ ಮಠ
ನಾವು ಬಿಸಿಲಾಗ್
ಬಿಸ್ಲಾಗ ನಮಗ ಆಗಲ್ಲ ಹಾ ಅಂತಾರ ಅವರು ನಮ್ಮಂಗ ಹ ನೀವ ಹೆಂಗ ಧುಡಿತೀರಿ ನಮ್ಮಂಗ ಆಗಲ್ ನಿಮಗ ಅಂತ
ಅಂದ್ರ ಮದ ಮೊದಲಿನ ಕಾಲದ ಜನರು
ಹ್ಮ್ ಎಷ್ಟು ದುಡುದ್ರು ಸುಸ್ತ ಆಗಲ್ಲ ಅವ್ರಿಗೆ ನಮಗ ಒಂದ ತಾಸು ಮಾಡತ್ಲು ಸುಸ್ತ ಆಗಿಬಿಡುತ್ತ ಹೊಲದಾಗ
ಹ್ಮ್ ಹೌದು ಅಂದ್ರ ಮೊದಲಿನ ಕಾಲದವ್ರ ಎಲ್ಲಾ ಚಲೋ ಅವ ಈಗನ್ ಕಾಲ್ದವ್ರರು ಏನ್ ಮಾಡಕ ಆಗಲಿ
ಆಗಂಗಿಲ್ಲ ಈಗ
ಹೂ
ನಾನಾ ಯಾವ ಯಾವ ಕುಂತು ಮಾಡಕ್ ಆಗೋದು ಇಲ್ಲ ಇನ್ನ ಹೊಲಕ್ ಬಂದ ಯಾವಾಗ ಮಾಡಬೇಕು
ಅದ ಮದ್ಲಿನ್ ಜನ್ರನ್ನ ಚಲ ಹೋಗ್ಬಿಡು ರೊಟ್ಟಿ ಇಕ್ಕಿ ಅದು ತಿಂದು ಎಲ್ಲ ಗ ತ್ತಷ್ಟು ಷ ಆಗದು ಇರ್ತುದು ಏನ್ ಜತ್ರದ್ದು ಗತ್ತಿನ ಇಲ್ಲಿ
ಗಟ್ಟಿ ಇಲ್ಲ ಈಗ ಈಗ ಬರೀ ಫಾಸ್ಟ್ ಕೊಡ್ ತಿನ್ ತಿಂದ ಎಲ್ಲಾರೂ ಅದೀ ಕಬಿಡದ ಅ
ಹಕೆ
ಹ್ಮ್
ಷ್ಟ ಗಲುಪ್ ಮಾಡಿ ಎಷ್ಟ ಗಂಟೆ ಹೋಗುವುದಂತೆ